ಹಲೋ ಹಲೋ
ಏನ್ ಮಾಡ್ತಿದ್ರಿ
ನಾವು ಮಲಗಿದ್ದೀನಿ ನೀವು ಮಲ್ಗಿದ್ದೀರನಿ ನೀವು
ನಾವು ಸುಮ್ಮನೆ ಫೋನ್ ನೋಡ್ತಿದ್ವಿ
ಊಟ ಮಾಡದ್ರಾ
ಹಾ ಆಯ್ತು
ಏನ್ ಮಾಡ್ತ್ರಿ ಊಟ
ಏನು ಅನ್ನ ಸಾಂಬಾರ್ ನೀವು
ನಾ ಎಗ್ರೀಸ್ ಮಾಡ್ದ
ಓ ನೀವೇ ಮಾಡ್ಕೊಂಡ್ರ ಊಟ
ಇಲ್ಲ ಇಲ್ಲಿ ಪಿ ಜಿಲ್ಲಿ ಇರ್ತೀನಿ ಅದ್ ಮಾಡಿದ್ರು ಅದು ತಿಂದೆ ಮತ್ತೆ ಏನ್ ಮಾಡ್ತಿದ್ರಿ ಮಲ್ಗತ್ರ
ಹ ಫೋನ್ ನೋಡ್ಕೊಂಡ್ ಮಲ್ಕೊಂಡಿದ್ದೆ
ಹೌದಾ ಇವತ್ತು ತುಂಬಾ ಮಳೆ ಅಲ್ಲ
ಹಾ ಇವತ್ತು ತುಂಬಾ ಮಳೆ ಜಾಸ್ಸ್ತಿ ಮಳೆ ಗುಡ್ಗು ಮಿಂಚು ಎಲ್ಲಾ ಜಾಸ್ತಿ ಜಾಸ್ತಿ ಗಾಳಿನೂ ಜಾಸ್ತಿ
ಅದೇ ನಾವು ನೋಡ್ತಿದ್ವಿ ಕರೆಂಟ್ ಇಲ್ಲ ಅಲ್ಲ ಮಳೆಯಿಂದ
ಕರೆಂಟ್ ಇಲ್ಲ
ಅಜನ ನಿಜಾನೆ ಇವಾಗ ಮಳೆಲ್ಲ ಬಂದ್ಬಿಟ್ರೆ ಈತರ ಎಲ್ಲಾ ಕಷ್ಟ ಆಗ್ಬಿು ಇವಾಗ ಕಷ್ಟ ಆಗಲ್ಲ ಯಾವಾಗಾದ್ೂ ಹಿಂಗ ಏನಾದ್ರು ದೂರ ಪ್ರದೇಶಗೆ ಎಲ್ಲಾದ್ೂ ಹಿಂಗ ಸುತ್ತಾಡಕ್ ಹೋದಾಗ ಮಳೆ ಬಂದ್ಬಿಟ್ರೆ ಅವಾಗ ಜಾಸ್ತಿ ಕಷ್ಟ ಆಗುತ್ತೆ ಅಷ್ಟ್ ದೂರ ಹೋಗಿರ್ತಿೀವಿ ಏನು ನೋಡಕ್ ಆಗಲ್ಲ ಅಂತ ಬಾೆ ಆಗ್ತ ತಿರತ್ತ ಅಲ್ವಾ
ಹಾ ಅದು ಕರೆ ಅದು ನಿಜಾನೇ ನಾವು ಸಡನ್ ಆಗ ಮಳೆ ಬಂದ್ಬಿಟ್ರೆ ಸ್ವಲ್ಪ ಕಷ್ಟ ನಮ್ಗನು
ಇವಾಗ ಎಲ್ಲಾದ್ರೂ ನಾವು ದೂರ ಹೋಗಿರ್ತೀವಿ ಏನೋಂದು ನೋಡ್ಬೇಕು ಅಂತ ತಿರುಗ್ಬೇಕು ಅಂತ ಅವಾಗ ಹಿಂಗೆಲ್ಲಾ ಮಳೆ ಬಂದ್ಬಿಟ್ರೆ ಅಲ್ಲಿ ಏನೋ ನೋಡಕ್ಕೂ ಆಗಲ್ಲ ಹೋಗಿರ್ತೀವಿ ಕಷ್ಟಪಟ್ಟು ಅದ ಅದು ಮಳೆಯಲ್ಲಿ ಇಲ್ ತಿರ್ಗಕ್ಕೂ ಆಗಲ್ಲ ನೋಡಕ್ಕೂ ಆಗಲ್ಲ
ಬೇಜಾರಾಗುತ್ತೆ ಏನ್ ಮಾಡಕ್ ಆಗಲ್ಲ ಇನ್ನೊಂದ್ಸಲ ಹೋಗ್ ಬೇಕು ಅಷ್ಟೆ ಅವಾಗ ನಮಗ್ಗೆ ಸಮಯ ಇರಲ್ಲ
ಅದೇ ಅದ ಹೆಂಗೆ ಅಂದ್ರೆ ಪ್ರಕೃತಿ ನಿಯಮ
ಪ್ರಕೃತಿ ಕರೆಕ್ಟ್ ಆಗಿರಲ್ಲ ಪ್ರಕೃತಿ ಕರೆಕ್ಟ್ ಆಗಿದಾಗ ನಮಗ್ ಸಮಯ ಇರಲ್ಲ
ಅದ ನಿತ ನಿಮ್ಗೆಲ್ಲಾ ಶೀತಾಡದ ಅಂದ್ರೆ ಇಷ್ಟ ಅಲ್ಲ
ಹಾ ನಮ್ಗೂ ಎಲ್ಲಾ ಹಂಗ ಸುತ್ತಾಡೋದಂದ್ರೆ ತುಂಬಾ ಇಷ್ಟ
ಒಬ್ರೇ ಹೋಗ್ತೀರಾ ಸ್ನೇಹಿತರ ಜೊತೆ ಹೋಗ್ತೀರಾ ಏನ ಇಲ್ಲಂದ್ರೆ ಆ ಮನೆಯವ್ರ ಜೊತೆ ಹೋಗ್ತೀರಾ ತಿನ್ನಗೇಡಕ್ಕೆ
ಅ ಎಲ್ಲಾರ್ ಜೊತೆನೂ ಹೋಗ್ತರಿ ಒಬ್ಬ್ರ ಹೋಗ ಕೂ ಇಷ್ಟ ಸ್ನೇಹಿತರ ಜೊತೆ ಹೋಗಕ್ಕೂ ಇಷ್ಟ ಮನೆಯವ್ರ ಜೊತೆ ಹೋಗಕ್ಕೂ ಇಷ್ಟ
ಇನ್ನೊಂದ ಏನಂದ್ರೆ ಮನೆಯವ್ರ ಜೊತೆ ಹೋದ್ರೆ ಗುಡಿ ಅಲ್ಲಿಲ್ಲ ಅದು ಒಂ ತರ ಚೆನ್ನಾಗಿರುತ್ತೆ ಸ್ನೇಹಿತರ ಜೊತೆ ಹೋದೆ ಸ್ವಲ್ಪ ಅಪ ಮಜಾ ಮಜಾ ಆಗ್ ತಿರುಗಾಡೋದಾಗ್ಲಿ ಗುಡಿ ಆಗ್ಲಿ ಎಲ್ಲಾ ಜಾಗ ಆಗ್ಲಿ ಎಲ್ಲಾ ನೋಡ್ತೀವಿ
ಹೌದು
ಇನ್ನೊಂದ ಏನಂದ್ರೆ ಒಬ್ರೆ ಹೋದ್ರೆ ಅವಾಗ ನಮ್ಗ ಹೊಸ ಹೊಸ್ದಾಗ ಎಲ್ಲ ತಿಳ್ಕೊಂತೀವಿ ಏನಿದೆ ಏನಿಲ್ಲ ಆ ಒಬ್ರೆ ಒಬ್ರೆ ಎಲ್ಲಾ ನಮ್ಗೂ ಸ್ವಲ್ಪ ಬುದ್ಧಿ ಬೆಳಿಯುತ್ತೆ
ಅನುಭವ ಆಗುತ್ತೆ ಹೊಸ ಅನುಭವ ಆಗುತ್ತೆ ಒಬ್ರೇ ಹೋದ್ರೆ ಅಂದ್ರೆ ಒಬ್ರೇ ಹೋಗೋದು ಚೆನ್ನಾಗಿರ ಚೆನ್ನ ಒಬ್ರೇ ಹೋಗೋದು ಚೆನ್ನಾಗಿರತ್ತೆ ಂತೆ
ಹೋಗಿದ್ದೀರಾ ಯವಾಗಂದ್ರೆ ಒಬ್ಬ್ರೆ
ಒಬ್ರೇ ಹೋಗಿಲ್ಲ ಹೋಗ್ಬೇಕು ಒಬ್ರ ಯಾವಾಗ ನ ಒಬ್ರೇ ಸ್ ತಂತ್ರ ತರ ತಿರುಗಾಡ್ಬೇಕು
ಹೋಗ್ರಿ ಒಂದ್ಸಲ ಒಂದ್ಸಲ ಅದ್ನುೂ ಚೆನ್ನಾಗಿರುತ್ತೆ ಯಾಕಂತಂದ್ರೆ ಎಲ್ಲರು ಎಲ್ಲರ ಜೊತೆ ಮೆ ಹೋದ್ರೆ ಎಲ್ಲರೂ ನೋಡ್ತಾರೆ ಅಂತ ಇರ್ತಾರೆ ಒಬ್ಬ್ರೇ ಹೋದ್ರೆ ಏನಿದ್ರು ನಾನು ಒಬ್ಳೇ ಹುಡುಕ್ ಬು ನೋಡ್ಬೇಕು ತಿರುಗ್ಬೇಕು ಅಂತ ಇರುತ್ತೆ ಮತ್ತೆ ಇದೇನಂತಾರೆ ನಿಮ್ಗೇನುೋ ಹಂಗ ಗುಡಿಗಳಿಗೋ
ಜಾಗಗಳನ್ನೆಲ್ಲಾ ತಿಳ್ಕೊಂಡಂಗ ಆಗುತ್ತೆ ಒಬ್ರೇ ಹೋಗುದ್ರೆ ಜೊತೆಯಲ್ಲಿ ಹೋಗುದ್ರೆ ಅವರು ನೋಡ್ತಾರೆ ಬಿಡು ನಾವೇನು ಅಂತ ನಾವ್ ಜಾಸ್ತಿ ತಲೆಗ್ ಹಾಕೋಳಲ್ಲ. ಹಿಂಗ ಒಬ್ರ ನಿಮ್ಗೆ ಎಲ್ಲಾ ಸ್ವತಂತ್ರವಾಗಿ ಎಲ್ಲ ತಿಳ್ಕೊಂಬಹುದು ಸ್ವಲ್ಪ ಜನಗಳ ಜೊತೆ ಬೆರೀಬೋದು ಮಾತಾಡ್ಬೋದು
ಅದು ಮಾತ್ರ ನಿಜಾನೇ ನಿಮ ನಿಮ್ಗೇನೋ ಈತರ ಗುಡಿಗಳಿಗೆ ಹೋಗಕ್ ಇಷ್ಟ ಆಗ ಇಲ್ಲಾಂದ್ರೆ ಹೊರ್ಗಡೆ ಬೇರೆ ಬೇರೆ ಜಾಗಗಳಿಗೆ ಹೋಗಾಗ ಇಷ್ಟ ಆಗುತ್ತ.
ಹಂಗೆ ಗುಡಿ ಹೋಗಕು ಇಷ್ಟ ಆಗುತ್ತೆ ಅಂದ್ರೆ ತುಂಬಾ ದಿನದಿಂದ ಅನ್ಕೊಂಡಿರ್ತಿರೋ. ಲ್ಲ ಆತರ ಗುರಿಗಳು ಹೋಗಕ್ ಇಷ್ಟ ದೇವಸ್ಥಾನನ್ಗಳಗ್ ಹೋಗಕ ಇಷ್ಟ ಆಗುತ್ತೆ ಆಮೇಲೆ ಇಷ್ಟೇ. ದುರ್ ಜೊತೆ ಸ್ವಲ್ಪ ಇತರ ಜಾಗಗಳು ಮತ್ ಮಜಾ ಮಾಡೋ ಜಾಗಗಳು ಸುತ್ತಾಡೋ ಜಾಗಗಳು ಆತರ ಹೋಗಕ ಇಷ್ಟ ಆಗುತ್ತೆ. ನಿಮ್ಗೆ ನಿಮ್ಗೆ ಹೆಂಗೆ
ನಮ್ಗೆ ಹಂಗೆ ಅಂದ್ರೆ ಇವಾಗ ನಾವು ಮನೆಯವ್ರ ಜೊತೆ ಹೋದ್ರು ಚಿಕ್ಕವರದ್ದಾಗ ಹೆಂಗೆ ಅಂದ್ರೆ ಆ ಗುಡಿಗಳಿಗೆ ಹೊತಿದ್ರೆ ಅವಾಗೆಲ್ಲಾ ಕರ್ಕೊಂಡ್ ಹೋಗ್ಬೇಡ್ರಿ ಅಂತ ಅನ್ನತಿದ್ವಿ ಆದ್ರೆ ಇವಾಗ ನಾವೇಲ್ಲ ದೊಡ್ಡರಾದಾಗಿಂದ ಗುಡಿಗಳು ಹೋಗ್ಬೇಕು ಅಂತ ನಾವೇ ಇವಾಗೆಲ್ಲ.
ಹಾ ಅದು ನಿಜ ಅದು ನಿಜ ನಮಗೂ ಹ ಎಷ್ಟೊಂದ್ಸಲ ಹಿಂಗೆ ಆಗತ್ತಿದೆ ಎಷ್ಟೊಂದ್ಸಲ ಹಿಂಗೆ ಆಗಿ ಬಿಟ್ಟಿದೆ.
ಇವಾಗೆಲ್ಲಾ ಹಂಗೆ ಅಂದ್ರೆ ಅವಾಗೆಲ್ಲಾ ಗುಡಿಗಳಲ್ಲಿ ಒಂದ ತಾಸ್ ನಿಂದ್ಲು ಅಂತಂದ್ರೆ ಅವಾಗೆಲ್ಲಾ ಚಿಕ್ಕ ದಾಗ ಆಳ್ತಿದ್ವಿ ಇವ ಇವಗೆಲ್ಲ ಹೆಂಗೆ ಅಂದ್ರೆ ಏಳ ಎಂಟ ಏಳ ಎಂಟು ತಾಸ ಆಗ್ಲಿ ಎಷ್ಟ
ಹಾ ಕತೀರಿ ಒಂದ್ ಸ್ವಲ್ಪ ಶ್ರದ್ಧೆಯಿಂದ ಮಾಡ್ತೀ ರಿ ಏನಾದ್ರೂ ಒಂದ್ ಹಕ್ಕೋಬೇಕು ಅಂತ ಸ್ವಲ್ಪ ಶ್ರದ್ಧೆಯಿಂದ ಮಾಡ್ತೀರಿ
ಇವಾಗಲ್ಲಾ ನಮ್ಗೆ ಗೊತ್ತಾಗುತ್ತೆ ಹಿಂಗ್ ಹೆಂಗಿದೆ ಅಂತ ಎಲ್ಲಾ ನಾವ್ ವ್ಯವಸ್ ಚೆನ್ನಾಗ ಮಾಡ್ಕೊಂತೀದಿಯಾ ಆತರ ಹ್ಮ್ ಮತ್ತೆ ನೀವ ಯಾವಾಗಾದರೂ ಎಲ್ಗಾದರೂ ಹೋಗಿದ್ರ ರೀಸೆಂಟ್ ಟೈಮ ಅಲ್ಲಿ
ರೀಸೆಂಟ್ ಟೈಮ್ ಅಲ್ಲಿ ಎಲ್ಲೋ ಹೋಗಿಲ್ವಾ ನಾವು ಇವಾಗ ನಮ್ಗೆ ಸ್ವಲ್ಪ ಕೆಲ್ಸಗಳು ಜಾಸ್ತಿ
ಇವಾಗೆಲ್ಲ ಕಾ ಇವಾಗೆಲ್ಲಾ ಶಾಲೆ ಕಾಲೇಜ್ಗಳಿಂದ ಬ್ಯುಸಿಯಾಗಿ ಹುಡುಗರೆ ಎಲ್ಲ ತಿರುಗಾಡಕ್ ಆಗ್ತಿಲ್ಲ.
ಹಾ ಸ್ವಲ್ಪ ಪರೀಕ್ಷೆ ಎಲ್ಲ ಜಾಸ್ತಿ ಇದೆ ಮಳೆ ಮಳೆಗಾಲ ಬೇರೆ ಅಂದ್ರರು ಮಳೆಗಾಲದಲ್ಲಿ ಸ್ವಲ್ಪ ಪ್ಲೇಸಸ್ ನೋಡ್ಬೇ ಸ್ವಲ್ಪ ಜಾಗಗಳು ನೋಡ್ಬೇಕು ಎಲ್ರು ನಾವು ನಮ ಸ್ನೇಹಿತರು ಎಲ್ಲಾ ಸ್ವಲ್ಪ ಪ್ಲಾನ್ ಮಾಡ ಆ ಸ್ವಲ್ಪ ಇದ್ ಮಾಡ್ಬೇಕು. ಸ್ವಲ್ಪ ರಜಾ ಸಿಕ್ತಾಗ ಹೋಗಿ ನೋಡ್ಕೊಂಬರ್ಬೇಕು. ನಿಮ್ ವಾಯ್ಸ್ ನಿಮ ನಿಮ್ ವಾಯ್ಸ್ ಕಟ್ ಆಗ್ತಾ ನಿಮ್ ವಾಯ್ ವಾಯ್ಸ್ ಕೇಳಿಸತಿಲ್ಲ ನಿಮ್ದು ಮಾತು ಕರೆಕ್ಟ್ ಆಗ ಕೇಳಿಸತಿಲ್ಲ
ಇವಾಗ ಕೇಳಿಸತಿದ್ದೇನಾ
ಹಾ ಹೇಳಿ ಹೇಳಿ
ಹ ಅದೊಂದ ಸ್ವಲ್ಪ ಜಾಗಗಳು ಇರುತ್ತೆ ಮಳೆಗಾಲದಲ್ಲೇ ನೋಡ್ಬೇಕು ವಿಶೇಷವಾಗಿ ಆ ಜಾಗಕ್ಕೆಲ್ಲ ಹೋದ್ರೆ ಚೆನ್ನಾಗಿರು ಯಾಕಂತಂದ್ರೆ ಮಳೆಗಾಲದಲ್ಲಿ ಅದೆಲ್ಲಾ ನೋಟ ನೋಡಕೆಲ್ಲ ಚೆನ್ನಾಗಿರ
ಹ ಆ ಜಾಗಗಳು ಬೇಸಿಗೆಯಲ್ಲೇ ಒಂಥರ ಚೆನ್ನಾಗಿರುತ್ತೆ ಮಳೆಗಾಲದಲ್ಲಿ ಒಂಥರ ಚೆನ್ನಾಗಿರುತ್ತೆ ಅಂದ್ರೆ ಮಳೆಗಾಲದಲ್ಲಿ. ನೋಡ್ಬೇಕು ಅಂತ ಅನ್ಸ್ದವ್ರಿಗೆ ಮಳೆಗಾಲದಲ್ಲಿ ಇಷ್ಟ ಆಗುತ್ತೆ. ಬೇಸಿಗೆ ಗಾಲದಲ್ಲ ನೋಡ್ಬೇಕು ಬೇಸಿಗೆ ಗಾಲದಲ್ಲು ಇಷ್ಟ ಆಗುತ್ತೆ.
ಅದು ಮಂಜು ಆಗ್ಲಿ ಮಳೆ ಆಗ್ಲಿ ಬಿಳತಿರುತ್ತೆ ಅವಾಗ ಏನೋ ಒಂದ್ಸಲ ಹೋಗ ಅದೊಂದ ಸಲ ಚೆನ್ನಾಗಿರುತ್ತ.
ಹ ಅವ್ರಗ ಒಂಂತರ ಮನ್ಸಗೆ ನೆಮ್ ದಿ ತರ ಶಾಂತಿ ಸರ ಸಿಗುತೆ.
ಅದು ನಿಜಾನೇ ಇವಾಗ ಒಬ್ಬಗ ಒಳಗಡೆ ಮನಸ್ ಒಂದ್ ತರ ಇರುತ್ತೆ.
ಲ್ಲಿ ನೋಡೋ ಪ್ಲೇಸಸ್ ನೋಡ್ಲೇಬೇಕು ಚೆನ್ನಾಗಿರುತ್ತೆ ಆ ಪ್ಲೇಸಸ್ ನೋಡೋ ಆ ಜಾಗಗಳು ನೋಡ ನೋಡುದ್ರೆ.
ಅದು ನಿಜಾನೇ ಇವಾಗೆಲ್ಲಾ ಚಿಕ್ಕಮಂಗ್ಳೂರ್ಗೆಲ್ಲಾ ಹೋಗ್ಬೇಕು ಅಂತಾನೆ ಮಳೆಗಾಲದಲ್ಲಿ ಹೋ ದ್ರೆ ಅದೆಲ್ಲಾ ಬೆಟ್ಟ ನೋಡಕಲ್ಲ ಒಂಂತರ ಸುಂದರವಾಗಿರುತ್ತೆ. ಬೇಸಿಗೆಗಲ್ದಲ್ಲಿ ಹೋದ್ರೆ ಮಂಜಿರಲ್ಲ ಏನಿರಲ್ಲ ಅಷ್ಟ್ ಚೆನ್ನಾಗಿರಲ್ಲ ಅದು.
ಹಾ ನಿಜ ನಿಜ ಚಿಕ್ಕಮಂಗಳೂರಿಗೆ ಮತ್ತೆ ಕೂರ್ಗೆ ಸಕಲೇಶ ಪುರಾ ಆ ಸೈಡ್ ಎಲ್ಲಾ ತುಂಬಾ ಚೆನ್ನಾಗಿರುತ್ತೆ.
ಮಳೆಗಾಲದಲ್ಲಿೇ ಹೋಗ್ಬೇಕು ಅಲ್ಲೆಲ್ಲಾ ಬೇಸಿಗೆಗಾಲದಲ್ಲಿ ಹೋದ್ರೆ ಅಷ್ಟ. ಅಷ್ಟೊಂದು ನೋಡಕ ಏನು ಇರಲ್ಲ.
ನೋಡಿ ನೀವು ನಿಮ್ ಸ್ನೇಹಿತರ ಜೊತೆ ಪ್ಲಾನ್ ಮಾಡ್ಕೊಂಡ್ ಹೋಗಿ ಚೆನ್ನಾಗಿರುತ್ತೆ.
ಹೋಗ್ಬೇಕು ನಾವ್ನು ಯಾವಾಗಾದ್ರೂ ಏ ಏ ಜಾಸ್ತಿ ದಿನ ಆಯ್ತು ನಾವು ಎಲ್ಲಿಗ ಹೋಗಿದ್ದೆ.
ಹ ಹ ಹ ನಾವು ಹೋಗ್ಬೇಕು. ನಾವು ಈಸಲ ಪ್ಲಾ ಇದು ಇದ ಮಾಡ್ಬೇಕು. ಸ್ವಲ್ಪ ಲೆಕ್ಕ ತರ ಹಾಕಿ ಮಾಡ್ಬೇಕು ನಾವೂನು.
ಹೋಗ್ ಹೋಗಿ ಯಾವ್ದಾರೂ ದೇವಸ್ಥಾನಕ್ಕ ಇಲ್ಲ ಅಂದ್ರೆ ಜಾಗಗಳು ನೋಡ ಬೋದ. ಡೋಗಿ ಚೆನ್ನಾಗಿ ತಿರಗ ತಿರಗಿದ್ರೆ ನಿಮಗೂ ನಾಲೆಡ್ಜ್ ಎಲ್ಲಾ ಜಾಸ್ತಿ ಬೆಳಿಯುದ. ಗೊತ್ತ ಗೊತ್ತ ಯಾವ್ಯಾವ ಜಾಗದಲ್ಲಿ ಏನೇನಿದೆ ಏನೇನಿಲ್ಲ ಅಂತ.
ನಿಜಾ.
ನಿಮ್ಗೂ ಗೊತ್ತಾಗುತ್ತೆ ಈ ಜಾಗದಲ್ಲಿ.
ಸ್ವಲ್ಪ ಮನಸಿಗ ಮನಸ್ಸಗೆ ಶಾಂತಿ ಶಾಂತಿ ನೆಮ್ಮದಿ. ಎಲ್ಲಾ ಸಿಗುತ್ತೆ.
ಚೆನ್ನಾಗ.
ಕಷ್ಟ ಎಲ್ಲ ಕಷ್ಟಗಳೆಲ್ಲ ದೂರ ಆಗುತ್ತೆ ದೇವಸ್ಥ ತನಗಳಲೀ ಹೋದ್ರೆ ಅಂದ್ರರು ಅದೆಲ್ಲ ಅವ್ರ ಭಕ್ತಿ ಮೇಲೆ ಇರುತ್ತ. ಕಷ್ಟಗಳೆಲ್ಲ ದೂರ ಆಗುತ್ತೆ ಅನ್ನೋದಕ್ಕಿಂತ ಅವ್ರ ಭಕ್ತಿ ಮೇಲೆ ಇರುತ್ತೆ ದೂರ ಆಗದೆಲ್ಲ.
ಅದು ನಿಜಾನೆ. ಇನ್ನೊಂದ ಏನಂತಂದ್ರೆ ಹೋದಾಗ ಅದ ಸಿಗೋ ನೆಮ್ಮದಿ ಎಲ್ಲೂ ಸಿಗಲ್ಲ. ಆಯ ನಮ್ಗೆ ಹೆಂಗೆ ಅಂತಂದ್ರೆ ಒಂದೊಂದು ಜಾಗಕ್ ಹೋದ್ರೆ ಒಂದೊಂದು ಕಲಿತಿವಿ. ಹ್ಮ್ಮ್ ಅದೆಲ್ಲ ಕಲಿಯೋದು ತುಂಬಾ ಅವಶ್ಯಕತೆ ಇರುತ್ತೆ.
ಒಂದೊಂದ್ ತರ ಹೊಸ ಹೊಸ ರೀತಿಯ ಅನುಭವ ಆಗುತ್ತೆ. ಅದು ಒಂದೊಂದ್ ಕ್ಷಣನೂ ಒಂತರ ಸುಂದರವಾದ ಕ್ಷಣ ತರ ಆಗುತ್ತೆ. ಅದನ್ನೆಲ್ಲಾ ನಮ್ಮ ಜೀವನದಲ್ಲಿ ಮರೆಯಕ ಆಗಿದಿರೋ ಶ್ಷಣ ಆಗತ್ತೆ.
ಅದು ನಿಜಾನೆ. ಸರಿ ಆಯ್ತು ನೀವು ಟ್ರಿಪ್ಗೆಲ್ಲ ಹೋಗ್ತಿದಿ.
ಹಾ ಸರಿ ಸರಿ ಆಯ್ತು.
ಹ್ಮ್.